ನಮಸ್ತೆ
ಏನ್ ಮಾಡ್ತಾ ಇದ್ದೀರಾ
ಚನ್ನ ಹ ಸುಮ್ಮನೆ ಕೂತಿದ್ದೀನಿ ನೀವು
ನಾನು ಸುಮ್ನೆ ಕೂತಿದ್ದೀನಿ ಏನು ಮಾಡೋಕೆ ಕೆಲ್ಸ ಇಲ್ಲಾ
ಹೌದೇ
ಹ್ಮ್ ಚೆನ್ನಾಗಿದ್ದೀವಿ ನೀ ಹಲೋ
ನಾನು ತುಂಬಾ ಚಲೋ ಅದೀನಿ
ನಿನ್ ಜೊತೆ ಮಾತಾಡಿ ತುಂಬಾ ದಿನ ಆಗಿರೋ ತರ ಇದೆ
ಹೌದೇ ನನಗೂ ಹಾಗೆ ಅನಿಸುತ್ತ ಇತ್ತು ನಾನು ಕರೆಯನ್ನು ಮಾಡೋಣ ಎಂದು ಅ್ಣ ಕೊಳ್ಳುತ್ತಿದ್ದ ಮತ್ತೆ ಅಷ್ಟರಲ್ಲಿ ನೀವೇ ಕರೆಯನ್ನು ಮಾಡಿದ್ದೀರಿ ಹ್ಮ್ ಊಟಾ ಆಯಿತೆ
ತ್ತ
ನಮ್ಮದು ಇನ್ನು ಇಲ್ಲ ಇನ್ನು ತಡವಾಗಿ ತಿನ್ನುತ್ತೇನೆೇನಾ
ಹ್ಮ್ ಮತ್ತೆ ಏನು ವಿುಶೇಷ
ಏನುೂ ವಿಶೇಷ ಇಲ್ಲ ಹ್ಮ
ನಿಮಗೆ ಅಡಿಗೆ ಮಾಡಲು ಬರುತ್ತದೆಯೇ
ಹೌದು ಬರುತ್ತದೆ ನಾನು ನಿನ್ನೆ ಮನೆಯಲ್ಲಿ ಮೊಮೋಸ್ನ ಮಾಡಿದೆ ಮಾಂಸಾರಿ ಮೊಮೋಸ್
ಹೇಗೆ ಮಾಡಿದೀರಿ ಒಂದು ಸರಿ ಹೇಳಿ ನಾನು ಮನೆಗೆ ಹೋದಾಗ ಮಾಡಿಕೊಳ್ಳುತ್ತೇನೆ.
ಹೌದೇ ಮೊದಲಿಗೆ ಆ ಮಾಂಸ ಕೋಳಿ ಮಾಂಸವನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು ನಿಮ್ಮ ಗೆಳತಿಯರು ಲ್ಲ ಶಬ್ದ ಎಲ್ಲಾ ಕೇಳುತ್ತಿದೆ
ಹಾ ಏ ಸುಮ್ಮನೆ ಇರೋ ಸ್ವಲ್ಪ ಹ್ಮ್ ಹೇಳು
ಹ್ಮ ಮೊದಲಿಗೆ ಕೋಳಿ ಮಾಂಸನು ಚೆನ್ನಾಗಿ ತೊಳೆಯಬೇಕು ನಾವು ಆ ಒಂದು ದು ಪದಾರ್ಥ ದಕ್ಕೆ ಆ ಮೂಳೆ ಇಲ್ಲದಂತಹ ಒಂದು ಅದು ಅಂಸವನ್ನು ಆಯ್ಕೆ ಮಾಡಿಕೊಳ್ಳಬೇಕು
ಹಾ ಸರಿ
ಚೆನ್ನಾಗಿ ತೊಳೆದುಕೊಂಡು ಅದಕ್ಕೆ ಸ್ವಲ್ಪ ಮೆಣಸಿನ ಕಾಯಿ ಒಂಚೂರು ಬೆಳ್ಳುಳ್ಳಿಯಣ್ಣು ಹಾಕ್ ಮಿಕ್ಸಿಗೆ ಆ ಹಕೋಬೇಕು ಆ ಹ ಮತ್ತೆ ಮತ್ತೆ ಅದು ಹಾಕೊಂಡಿದ್ದ ಆದ ಮೇಲೆ ನಂತರ ಅದ ಅದ್ರೊಳಗಡೆ ಈರುಳ್ಳಿಯನ್ನು ಹಚ್ಚಿ ಕೊಂಡು ಮತ್ತೆ ಮತ್ತೆ ಮೆಣಸಿನಕಾಯಿ ಸ್ವಲ್ಪ ಚಿಕ್ಕದಾಗಿ ಹಚ್ಚಿಕೊಳ್ಳಬೇಕು ಆಮೇಲೆ ಅ ಇದು ಬ್ಯಾಕ್ದ ಇರುತ್ತಲ್ವಾ ಮೆಣಸಿನ ಪುಡಿ ಒಂದು ಚುರ್ ಆ ಮೆಣಸಿನ ಪುಡಿಯನ್ನು ಒಂದ್ ಸ್ವಲ್ಪ ಚೆಲ್ಕೋಬೇಕು ಅದ್ರ ಮೇಲೆ ಅದನ್ನ ಚೆನ್ನಾಗಿ ಮಿಶ್ರ ಣ ಮಾಡಿ ಇಟ್ಕೋಬೇಕು ನಂತರ ಚಪಾತಿ ಮೈದಾ ಇರುತ್ತೆ ಅಲ್ವಾ ಅದನ್ನ ಕಳ್ಸಿ ಹಕೋಬೇಕು ಅದು ಕ ಒಂದಚೂರು ಹ್ಮ ಉಪ್ಪು ಮತ್ತೆ ಎಣ್ಣೆ ಹಾಕಿ ಚೆನ್ನಾಗಿ ಅದ ವಾಗಿ ಕಳಸಿಟ್ಕೋಬೇಕು
ಹಾ ಸರಿ
ಅದನ್ನು ಒಂದು ಹತ್ತು ನಿಮಿಷ ಕಾಲ ಬಿಡಬೇಕು
ಹ್ಮ್
ಇದನ್ನು ತಿನ್ನೋದಕ್ಕೆ ನಾವೀಗ ಚಟ್ನಿ ರೆಡಿ ಮಾಡವಿ ಳ ಚಟ್ನಿ ಮೊದಲಿಗೆ ನೀ ಒಂದು ಮೂರು ನಾಲ್ಕು ಟೊಮೊಟೊ ಒಂಚೂರುಷ ಶುಂಠಿ ಒಂಚೂರು ಬೆಳ್ಳುಳ್ಳಿ ಮತ್ತೆ ಒಣಮೆಣಸು ಸಿನಕಾಯಿ
ಹಾ
ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದು ಟಮೊ ಟೋದು ಮೇಲಿನ ಪದ್ರ ಇರುತ್ತೆ ಅಲ್ವಾ ಅದ ಹಾ ಸಿ ಅದೆಲ್ಲಾ ಅದಾಗ ಅದೇ ಬಂದ್ಬಿಡ್ಬೇಕು ಬಿಸಿಗೆ ಆತರ ಬೇಯಿಸ ಹಕೋಬೇಕು ಬೆಂದ ನಂತರ ನಾವವು ಅದನ್ನ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬ ಹಬೇಕು
ಹ್ಮ್
ರುಬ್ಬಿದ ನಂತರ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಎಂದು ಅದುೆ ಚಲ್ ಪ ಎಣ್ಣ ಆಾಕಿ ನಮ್ಗೆ ಜೀರಿಗೆ ಬೇಕ ಹಾಕಿದರೆ ಜೀರಿಗೆ ಹಾಕಿಕೊಳ್ಳಬಹುದು ಜ ಸಣ್ಣ ಸಣ್ಣ ಸಣ್ಣದಾಗಿ ಏನು ಬೆಳ್ಳುಳ್ಳಿಯನ್ನು ಕಟ್ ಮಾಡ್ಕೊಂಡು ಈ ಒಂದು ಅ ಇದು ಮಿಶ್ರಣ ಮಾಡ್ಕೊಂಡಿ ದ ಬಲ್ಲ ಬಿ ಈಗ ಚಟ್ನಿಗೆ ಮಿಕ್ಸಿಿಗೆ ಹಾಕೊಂಡು ಅದನ್ನ ಅದ್ರೊಳಗಡೆ ಹಾಕಬೇಕು ನಮ್ ತರ ಚ ೆ ಅದು ಸಿದ್ಧವಾಗುತ್ತದೆ ಒಂದ ಎರಡು ನಿಮಿಷ ಆಗ ಹೀಗೆ ಅದನ್ನ ಸ್ವಲ್ಪ ಬಿಸಿ ಮಾಡಿದರೆ ನಂತರ ಈಗ ಮೊಮೋಸ್ ಮಾಡ್ಲಿಕ್ಕೆ ಆ ಒಂದು ಚ ಚಪಾತಿ ಇಟ್ಟು ಕಲ್ಸಿಟ್ಟತೀವಿ ಅಲ್ವಾ ಅದನ್ನ ತೆಗೆದುಕೊಂಡು ಚಪಾತಿ ತೀಡುವ ಹಾಗ ತಿಡಿ ಸಣ್ಣ ಸಣ್ಣದಾಗಿ ತೀಡಿಕೊಳ್ಳಬೇಕು
ಹಾ ಸರಿ
ತೀಡಿಕೊಂಡು ನಮ್ಗೆ ಯಾವ ಶೇಪ್ ರೌಂಡ್ ಶೇ ರೌಂಡ್ ಆಕಾರ ಬೇಕು ಅಥವಾ ಹುದ್ದಾಗೆ ಈ ಕಡುಬು ಮಾಡುತ್ತೀವಿ ಅಲವೇ ಆ ರೀತಿ ಹೂ ಅಮ್ಮಾ ಆ ತರ ನಾವು ಯಾವ ಆಕಾರ ಬೇಕು ಆ ಆಕಾರ ಕೊಟ್ಟ ಅದ್ರೊಳಗಡೆ ಇಟು ಟು ಮತ್ತೆ ಆಕಾರವನ್ನು ಮಾಡ ಕೊಳ್ಳಬೇಕು
ಹಾ ಸರಿ
ನಾವು ಮದಣ ಹಾಾವಡಿ ಹಾ ಹಾಾವಡಿ ಅಂದ್ರೆ ನಿನಗೆ ಗೊತ್ತ ಮತ್ತುೆ
ಬೇಯ್ಿಸಬೇಕಾ
ಆ ಬೇಯಿಸೋದು ನಮ್ ಕಡೆ ಹಾವಡಿ ದುದು ಅಂತೀವಿ ಇಲ್ಲಾ ಅಂದ್ರೆ ಇನ್ನೊಂದ ಏನೋ ಅಂತರಾ
ದಾ
ಅಲ್ಲವೇ ತಿರುವುದಲ್ಲ ಎರಡು ರೀತಿ ಮಾಡಿದೆ ಒಂದು ಆ ಕರಿಯೋದು ಕೂಡ ಸ್ವಲ್ಪ ಎರಡು ಆಕಾರದಲ್ಲಿ ಮೋಸ್ ಮಾಡಕೊಂಡೆನು ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಟ್ಟೆ ನೀರು ಚೆನ್ನಾಗಿ ಕುದಿಯಲಿ ಕೆ ಆರಂಭವಾಯ್ತು
ಹ್ಮ್
ಅಲ್ರಿ ಅಂತದ್ದನ್ನು ಅದ ಆಮೇಲೆ ಇಟ್ಟೆ ಅದ್ರ ಒಳಗಡೆ ಮಾೊಮೋಸ್ ಹಾಕ ಹಾಕಿ ಮೇಲೆ ಒಂದು ಪ್ಲೇಟ್ ಅನ್ನು ಮುಚ್ಚಿದೆ ಅದು ಹಾವಿ ಬೇಯೋ ತರ
ಹಾ ಗೊತ್ತಾಯ್ತು
ಹತ್ತರಿಂದ ಒಂದು ಹದ್ಮೂರು ನಿಮಿಷ ಆಗಿ ಬಿಿಟ್ಟೆ
ಹಾ ಹಾ
ನಂತರ ಇನ್ನುೂ ಸ್ವಲ್ಪ ಮಾಂಸದ ಪಲ್ಯ ಉಳತಿತ್ತು ವಾ ಇದು ಯಾಕೆ ವಷ್ಟ ಬೇಡ ಇದ್ದ ಮಾಡೋದು ವ್ಯರ್ಥ ಮಾಡುವುದು ಅದಕ್ಕಾಗಿ ಸಮೋಸ ಮಾಡೋಣ ಎಂದು ಸಮೋಸ ತರ ಒಂದು ಆಕಾರ ಕೊಟ್ಟು ಅದನ್ನು ನಾನು ಹ್ಮ ಎಣ್ಣೆಯಲ್ಲಿ ಕರದೆ ಅದನ್ನು ಕರೆದೆ ಮತ್ತೆ ಇನ್ನೊಂದು ಮೊಮೋಸ್ ಸಾಹಕಾರ ಎರಡು ರೀತಿಯ ಇಲ್ಲಿ ಕೊಟ್ಟಿದೆ ಅ ಅಲ್ಲವೇ ಅದನ್ನು ಬರೆದೆ ಹಾ ನಮ್ಮ ಮನೇಲಿ ತುಂಬಾ ರು ರುಚಿಕರವಾಗಿದೆ ಎಂದು ತಿಂದರೆ ಹ್ಮ್ ಈ ಬಾರಿ ಈ ಬಾರಿ ಸಸ್ಯ ಹರಿದು ಮಾಡೋಣ ಎಂದು ಅಂದುಕೊಂಡಿದ್ದೇನೆ
ಹಾ ಹಾ ನಾನು ಊರಿಗೆ ಹೋದಾಗ ಪ್ರಯತ್ನ ಮಾಡುತ್ತೇನೆ
ಹಾ ಮಾಡಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ
ಏನಾದ್ರು ಗೊತ್ತಾಗಿಲ್ಲ ಅಂದರೆೆ ನಾನು ನಿಮಗೆ ಕರೆ ಮಾಡಿ
ಹಾ ಕೇಳಿ ನಾನು ಕ ಖಂಡಿತಾ ಹೇಳಿಿಕ ಕೊಡುತ್ತೇನೆ ಹೇಗೆ ಮಾಡುವುದು ಏನುಂದ ನಿಮ ನೀ ನೀವು ಚಟ್ನಿ ಪುಡಿಯನ್ನು ತರುತ್ತೀರಿ ಎಲ್ಲವೇ ಶೇಂಗದಾ ಹಿಂಡಿ ಆ ಅದು ಹೇಗೆ ಮಾಡುದು ಎ ಹೇಳಿ ಕೊೊಡುವಿಯಾ ಹೌದೇ
ಈ ಸ ಸರಿ ಹೋದಾಗ ಕೇಳ್ಕೊಂಡ್ ಬರ್ತ ಹತನಿ ಬಂದು ಹೇಳ್ತೀನಿ ನಿಮ್ಗೆ
ಹೌದೇ ಸರಿ ಸರಿ ಹಾಗಗಿದ್ದಾರೆ ಅವರು ಮಿಕ್ಸಿಯಲ್ಲಿ ಹಾ ಹಾಕದೀರಾ ಕುಟ್ಟಿ ಕುಟ್ಟಿ ಮಾಡುತ್ತಾರೆ ಅಲ್ಲವೇ
ಇಲ್ಲ ಇಲ್ಲ ಇಲ್ಲ ಮಿಕ್ಸಿಯಲ್ಲೇ ಹಾಕುತ್ತಾರೆ ಆದ್ರ ತುಂಬಾ ಹ್ಮ್ ಫುಲ್ ಸಣ್ಣವಾಗಿ ಮಾಡುವುದಿಲ್ಲ ಉದುರು ಉದುರಾಗಿ ಮಾಡ್ತಾರೆ
ಹ ಓಹಓ ಅರ್ಧಂಬರ್ಧ
ಹಾ ಅರ್ಧಂಬರ್ಧವಾಗಿ ಸ್ವಲ್ಪ ಸ್ವಲ್ಪ ತಿರ್ಗ್ಸಿ ಈ ಹ ಈ ಕಡೆ ತಿರ್ಗ್ಸದು ಹ ಆ ತರ ಮಾಡ್ತಾರೆ ಫುಲ್ಲು ಸಣ್ಣ ಮಾಡಿದ್ರೆ ಆ ರುಚಿ ಹೊಲ್
ಹಾ ಹೌದೌದು ಹೂ ಮತ್ತೆ ಏನು ಸಮಾಚಾರ ಎಲ್ಲರೂ ಏನು ಮಾಡುತ್ತಿದ್ದಾರೆ
ಎಲ್ಲರೂ ಅವರವರ ಲೋಕದಲ್ಲಿ ಬ್ಯುಸ ಆಗ
ಹೌದ ನೀವು ಯಾವಲ ಪಕ್ಕದಲ್ಲ ಇದ್ದೀರಿ
ನಾನು ಇವಾಗ ಊಟಕ್ಕೆ ಹೋಗಬೇಕು ಎಂಬುವ ಲೋಕದಲ್ಲಿದ್ದೇನೆ
ಹೌದೇ ಏಕೆ ತುಂಬಾ ಹೊಟ್ಟೆ ಹಸು ಿದೆ ಏನು
ಏನೂ ಇಲ್ಲ ನನಗೆ ಊಟ ತಿಂದು ಬಿಿಟ್ಟರೆ ಒಂದು ಕೆಲಸ ಮುಗಿದಂತೆ ಅನಿಸುತ್ತದೆ
ಹೌದೇ ಒಂದೇ ಸರಿ ಅಲ್ಲೇ ಅಲ್ಲೇ ನಿಮ್ಮ ಒಂದು ಮಂಚದ ಮೇಲಿನೇ ಕುಳಿತುಕೊಂಡು ಇದ್ದೋಗಬಹುದು ಇದು ಹಿಂಡಿ
ಕೆ
ಇಲ್ಲಂದ್ರೆ ಪದೇ ಪಡೆ ಇಡಿಯಬೇಕು ಏ ಅಯ್ಯೋ ಅನ್ನೋ ಹಾಗೆ ಹೂ ಮತ್ತೆ ಏನು ಸಮಾಚಾ ರಾ ಚಾರಾ
ಮತ್ತೇನು ಇಲ್ಲ ನೀವೆ ಹೇಳಬೇಕು
ಏನಿ ತುಂಬಾ ದಿನಗಳ ನಂತರಾ ತರ ಕರೆಯನ್ನು ಮಾಡಿದ್ದೀರಿ ನಿಮ್ಮ ಜೀವನ ನಿನ್ನೆ ಮೊನ್ನೆ ಎಲ್ಲ ಹೇಗೆ ಇತ್ತು
ಹೂ
ಹೌದೆ ಹೇಗೆ ಆಯತು ಪರೀಕ್ಷೆ ನಿಮ್ಮದ
ಚೆನ್ನಾಗಿ ಮಾಡಿದ್ದ ದೆ ನಾನು ಓದಿದ್ರೆ ಬಂದಿತ್ತು ಹೂ
ಹೂ ಸುಲಭವಾಗಿತ್ತೆ
ಹಾ ಸುಲಭವಾಗಿತ್ತು ಮೊದಲು ಉತ್ತರ ಬರಲಿಲ್ಲ ಆಮೇಲೆ ನಾನು ಏನೋ ಸ್ವಲ್ಪ ಸ್ವಲ್ಪ ತರಲೆ ಮಾಡಿ ಉತ್ತರ ಬರಿಸಿದೆ
ಹೌದೇ ಹೂ ಮತ್ತೆ ಅವರು ಪ್ರಶ್ನೆ ಕೇಳುತ್ತಾರೆ ಇಲ್ಲವೇ ಆ
ಹಾ ಕೇಳುತ್ತಾರೆ ಅದಕ್ಕೆ ನನಗೆ ಉತ್ತರ ಗೊತ್ತು ಇರಲಿಲ್ಲ ಏನೋ ಒಂದು ಹೇಳಿ ಬಂದೆ ಅಷ್ಟೆ
ಹೌದ ದೇ
ಹೂ
ಪ ಶಿಕ್ಷೆಯಲ್ಲಿ ತೇರ್ಗಡೆ ಆದರೆ ಸಾಕಾಗಿದೇ ಈಗ ಇನ್ನ ಇನ್ನ ಒಂದು ಪರೀಕ್ಷೆ ಉಂಟು ಲ್ಲ ನಿಮಗೆ ಅದು ಯಾವಾಗ
ಅದು ಅದು ಇಪ್ಪತ್ತೆರಡನೇ ತಾರೀಕು ಕ್ಕಗಿದ್ರೆ ಅದಂತೂ ತುಂಬಾ ಕಷ್ಟವಾದ ಸ ಪಾ ತಗಳು
ಹ್ಮ್ ಹೌದು ಏನೋ ಕೇಳಲಿಲ್ಲ ಅದು ಕಷ್ಟಕರವಾಗಿದಯಾ
ಹಾ
ಹ್ಮ್ ಈಗ ಏನು ತಿಂಡಿ ಮಾಡಿದ್ದಾರೆ
ಈಗ ಅನ್ನ ಸಾಂಬಾರು ಮಾಡಿದ್ದಾರೆ
ಹೌದೇ ನಮಗೆ ಪರೀಕ್ಷೆಗೆಲ್ಲ ಮುಗಿಯಿತು
ಹಾ
ಹ್ಮ್ ನೋಡಿ ಸಮಯವಾಗಿದೆ ಏನೋ ಮತ್ತಕ್ಕೆ ಹೋಗಲಿಕ್ಕೆ
ಹ ಹೋಗಬೇಕು ನಿಮ್ಮ ಹತ್ರ ಮಾತಾಡಿ ಹೋಗ ಹೋಗೋಣ ಅಂತ ಕಾಯ್ತಾಯ್ತೆ
ಹೌದೇ ಚೇಜ್ ಮಾಡಿದ ಹ್ಮ್ ಸರಿ ಸರಿ ಆಗಿದ್ದಿದ್ದಾರೆ
ಹ್ಮ್ ಸರಿ
ಹ್ಮ್
ಸರಿ ಇನ್ನು ಊಟಕ್ಕೆ ಹೋಗ ಹೋಗ್ತೀನಿ ನೀವು ಊಟ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಕರೆ ಮಾಡ್ತೀವಿ
ಆ ಹಾ ಹ ಸರಿ ಆಗರ್ತಾರೆ ನಮಸ್ಕಾರ